ಹಲೋ
ಹ್ಮ್ ಹೇಳಿ ಆರಾಮಿದೀರಾ.
ಹಾ ಆರಾಮಿದಿವಿ ನೀವು ಆರಾಮಿದ್ದೀರಾ.
ಹ್ಮ್ ನಾವು ಆರಾಮ್ ಇದ್ದೀರಿ.
ಮನೇಲೆಲ್ಲಾ ಚೆನ್ನಾಗಿದಾರ.
ಹ್ಮ್ ಚೆನ್ನಾಗಿದ್ದಾರೆ ನಿಮ್ಮ್ ಮನೆಯಲ್ಲಿ
ನಮ್ಮ ಮನೆಯಲ್ಲೂ ಚೆನ್ನಾಗಿದ್ದಾರೆ.
ತಂಗಿ ಸ್ಕೂಲಿಗೆ ಹೋಗಿದ್ದಾಳ.
ಹ್ಮ್ ಹೋಗಿದಾರೆ.
ಹ್ಮ.
ನೀವ ಹೋಗಿ ಬಂದ್ರ ಡ್ಯೂಟಿಗೆ.
ಹಾ ಇವಾಗ ಬಂದ್ ಮಾಲ್ಕೊಂದ್ದೀನಿ ನೈಟ್ ಡ್ಯೂಟಿ ಕೊಡ್ತಾರಲ್ಲ ನಮ್ಗೆ.
ಹೌದೌದು.
ಹ್ಮ್.
ಬಂದು ಊಟ ಅದೆಲ್ಲಾ ಮಾಡೇ ಮಲ್ಕೊಂಡಿದೀರ.
ಹ್ಮ್.
ಹ್ಞೂ ಏನ್ ಮಾಡಿದ್ರು ಅಮ್ಮ ಊಟಕ್ಕೆ.
ಊಟಕ್ಕೆ ಅಮ್ಮ ಪಲಾವ್ ಮಾಡಿದ್ಲು.
ಹೌದಾ.
ಹ್ಮ್.
ಅಂದ್ರೆ ನಾನ ನಮ್ಮ್ ಫ್ರೆಂಡ್ ಒಬ್ಳ ಇದ್ಲಾ. ಅವಳು ನಮ್ ಕುಚುಕು ಅಂತ ಕರಿತೀನಿ ಅವ್ಳು ನಮಗೆ ಜಾಸ್ತಿ ಬೈತಾಳೆ. ನೀನ ಮಾಡ್ಬೇಕ ಕಡಿಗೆ ಹಾಗೆ ಹೀಗೆ ಅಂತ. ಹಲೋ.
ಕೇಳ್ತದೆ ಹೇಳಿ.
ಹಾ ಮೊನ್ನೆ ಊರಿಗೆ ಹೋಗಿದ್ನಿ ಅಲ್ವಾ.
ಹಾ.
ಡೇಲಿ. ಡೇಲಿ ಡೇಲಿ ಯೂಟ್ಯೂಬ್ ನಲ್ಲಿ ನೋಡಿ ದಿನಾಲು ಒಂದಾದ್ರು ಎರಡದ್ರು ಅಡ್ಗೆ ಮಾಡ್ತಿದ್ದೆ.
ಹಾ ಮತ್ ಏನೇನ್ ಟ್ರೈ ಮಾಡಿದ್ದೀರಾ.
ಒಂದ್ ದಿನ ಪಲಾವ್ ಮಾಡಿದ್ದೀನಿ.
ಹ್ಮ್.
ಒಂದಿನ ಚೋಡ ಮಾಡಿದ್ದೀನಿ ಒಂದಿನ ಪುಂಡೆ ಪಲ್ಯ ಚಟ್ನಿ ಮಾಡಿದ್ದೀನಿ.
ಹ್ಮ್ ಇದೆಲ್ಲ ಫೋನ್ ಅಲ್ಲೇ ನೋಡಿ ಮಾಡಿದ್ದೀರಾ.
ಹಾ ಫೋನಲ್ಲಿೇ ನೋಡೇ ಮಾಡಿದ್ದೀನಿ ಯೂಟ್ಯೂಬ್ ಒಳಗೆ.
ಅಂದ್ರೆ ಅಮ್ಮ ಮಾಡೋದು ನೀವು ನೋಡಿಲ್ವಾ.
ಇಲ್ಲ ಅಮ್ಮ ಮಾಡಿದ್ನ ನಾನ್ ನೋಡಿಲ್ಲ.
ಬರೇ ಫೋನಲ್ಲಿ ನೋಡ್ಕೊಂಡದೆ ಮಾಡ್ತೀಯಾ.
ಹಾ ಫೋನಲ್ಲಿ ನೋಡ್ಕೊಂಡೆ ಮಾಡಿದ್ದೀನಿ.
ನೀವು ಕಲಿಯೋದೆೇ ಯಾವಾಗೆ.
ಆ ಬಾ ಆ ಮತ್ತೆ ಆಯ್ತ ಇವಾಗ ಒಂದ್ಸಲ ಮಾಡಿದ್ದೀನಿ ಅಲ್ವಾ.
ಹ್ಮ್.
ಸ್ವಲ್ಪ ಮೇಮ್ರೀ ಒಳಗ ಇರುತ್ತೆ.
ಅಂದ್ರೆ ಚಿಕನ್ ಅದು ಏನ ಮಾಡಕ್ ಬರಲ್ಲ ನಿಮ್ಗೆ.
ಹಾ ಹಾ ಬರಲ್ಲ.
ಹ್ಮ್. ನಿಮ್ಗೆ ಊಟದಲ್ಲಿ ಯ ಯಾವ ಊಟ ಇಷ್ಟ ಅಂದ್ರೆ ಇದು ಅಂತರುತ್ತಲ್ಲ ನನಗೆ ಫೇವ್ರೇಟ್ ಅಂತ.
ನನ್ಗೆ ಪಲಾವ್ ಬಾಳ್ ಇಷ್ಟ.
ಪಲಾವ್ ಹಾ.
ಪಲಾವು, ದೋಸೆ.
ಹಾ ದೋಶೇ. ಯಾಕ ಎಲ್ರು ಇಷ್ಟ ಪಡ್ತಾರೆ ದೋಷೆ ಎಲ್ಲರೂ ಇ ಅಂತಾನೇ ಹೇಳ್ತಾರೆ.
ನನ್ ನಾರ್ಮಲ್ ಆಗಿ ದೋಸೆ ಬಾಳ ಇಷ್ಟ.
ಅಂದರೆ ಊರಿಗೆ ಹೋದಾಗೆಲ್ಲ ದೋಸೆ ಮಾಡ್ಕೊಂಡ ತಿಂತೀರಾ.
ಹಾ ಹ ಅಂದ್ರೆ ದೋಸೆನು ಹಾಕಕ್ ಬರುತ್ತೆ ನನ್ಗೆ.
ಹೂ ಹೂ ದೋಸೆ ಇಷ್ಟೇನಾ.
ಹ್ಮ.
ಚಟ್ನಿ ಅದು ಏನು ಮಾಡೋಕ್ಕ ಬರಲ್ಲ ಅದರಲ್ಲಿ.
ಹಾ ಬರುತ್ತೆ.
ಹ್ಮ್. ವರ್ಕ್ ಜಾಸ್ತಿ ಇತ್ತ ಹಾಸ್ಪಿಟಲಲ್ಲಿ.
ಹಾ ಇತ್ತು ಅಷ್ಟೆ ಇವಾಗ. ನೈಟ್ ಇರುತ್ತಲ್ವಾ ಅಷ್ಟೊಂದೇನೀರಲ್ಲ.
ಹ್ಮ್.
ಹಾ.
ಏನು ಹೇಳ್ತಿದ್ರಿ ನಮ್ಗೆ.
ಹಾ.
ಇವಾಗೇನೋ ಹೇಳ್ತಿದ್ರಿ ಅಲ್ಲಾ.
ಆ ಇವಾಗ ಆಗ್ತತೈತೆ ಅಡ್ಗೇ ಮಾಡಕ್ ಬರತ್ತಾ ನಿಮ್ಗೆ ಅಂದೇ.
ಹಾ ಬರತ್ತೆ ಬರುತ್ತೆ.
ಹ್ಮ ನೀವ ಏನ್ ಏನ್ ಮಾಡ್ತೀರಾ.
ನಾ ಮನೇಲಿ ಎಲ್ಲಾ .
ಹಾ. ಹಾಗೆ ನಾ ರೊಟ್ಟಿನೂ ಟ್ರೈ ಮಾಡಿದ್ದೆ ಮೊನ್ನೆ. ಹಲೋ ನಿಮ್ಮ್ ವಾಯ್ಸ್ ಕೇಳಸ್ತ ಇಲ್ಲ ಹ.
ಇವಾಗ ಸ್ವಲ್ಪ ಕಟ್ ಕಟ್ ಕೇಳಸ್ತಾ ಇದೆ.
ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಇವಾಗ ಕೇಳ್ತಿಲ್ವಾ.
ಹಾ ಇವ್ಗ